ಸರಿ ಸರ್ ನಮಸ್ತೆ ನಿಮ್ ಎನ್ ಮಾಡಕತಿರಿ
ಗಾಡಿ ಬೇಕಾಗಿತ್ರಿ
ಯಾವ್ದ್ರೀ
ಸರ್ ರಾಯಲ್ ಫೀಲ್ಡ್ ಬೇಕಾಗಿತ್ರಿ ಹೌದ್ರಿ
ಹೊಸದೆ ಅಂತೆ ಬೆಕ್ರಿ ಹ ಹ ಎರಡ್ ಸಿಕ್ಕತವ ಅದೆ ಚೇಂಜಿಂಗ್ ಬಂದಿರ್ತಾವಲ್ಲ
ಹೌದ್ ಹೌದ್ರೀ
ಅವ್ನು ಸಿಕ್ಕತಾವ ಇವನು ಸಿಗ್ತಾವ
ನೋಡ್ರಿ ಯಾವ್ ರೇಟ್ ಇದಾ ಆತದ್ರಿ ನಮ್ಗ ಹೇಳ್ತೀರಿ ರೇಟ್ ಯಾವ್ಯಾವ ಅಂತ
ತೋಂಡ್ರಾ ಬಿ ಎಸ್ ರಿ ಬಿ ಎಲ್ ಹೊ ಸರಿ ಹೌ ಗಾಡಿ ಮಾತ್ರ ಜಬರದಸ್ತತ್ ಆಯ್ತ್ ಗಾಡಿ ನಂಬರ್ ಇರ್ತವವು
ಅದು ಬ ಬಿಟ್ಟು ಬರಿ ಅದು ಏನ್ ಪಬ್ಲಿಕ್ ಆಗಲ್ರಿ ಅಲ್ಲಿ
ಹೇ ಕುಂದ್ರಿ ಮಾತಾಡೋಣ
ಕೇಳತರಿ ಸ್ವಲ್ಪ ಆದು ಹೊರ್ಗನ್ ಬ ಸೋ ಬಾಗಿ ಹೇಳ್ತರಿ ನಮಗ
ಚೆನ್ನಾಗಿರ್ತಾರ ಐದ್ ಕೆಜಿ ಬಂಗಾರ
ಹೌದೌದು ರಿಟರ್ನ್ ಸ್ವಲ್ಪ ಸೈಡ್ಗೆ ಬಂದು ಮಾತಾಡ್ರಿ ಸರ್
ನಡದಾವ್ರಿ ಅಲ್ಲಿ ಬಂದಿನಿ ಹೇಳ್ರಿ
ಅದೇ ರೀ ನೀಮ್ ಹೊಸದ ಹೇಡ್ಬೋದ್ರರಿ ಸೆಕೆಂಡ್ ಹ್ಯಾಂಡ್ ಹೇಡ್ಬೋದ್ರೀ
ಹೇ ಹೊಷದನಕ್ಕಏನು ಹೊಷದ ಅಂದ್ರೆ ಮೂರ್ವರಿ ಮೇಲ್ ಬರ್ತದ್ರೀ ನೀವು ಸೆಕೆಂಡ್ ಹ್ಯಾಂಡ್ ಗೊಂಡ್ರೆ ಮಾಡಲ್ ಮೇಲೆ ಅವ್ರ ನತ್ತ ಮಾಡಲ್ ಹೆಂಗ್ ಜಾಸ್ತಿ ತಗೋತ್ರಿ ಮತ್ತ್ ಹಂಗ್ ರೇಟ್ ಹೆಚ್ಚು ಇರ್ತದಿ
ರೇಲು
ಹು ಈಗ ಒಂದ್ ಆದರಿ ಬೇರೆ ನಾಲ್ಕುಸಾವಿರದೊಂದು ಆದ್ರಿ, ಎರಡ್ ಸಾವಿರದ ಹದಿನೖದುರದೊಂದ ಅದ್ರ, ಎರಡ್ ಸಾವಿರ್ದ ಹದ್ನೋಳರದೊಂದ ಆದ್ರ
ಅವ ಏನೇನ್ ರೇಟ್ ಅವ್ರರಗು
ಯಾವುದರೀ
ಎರಡ್ ಸಾವಿರ ಹದ್ನೇಳು ಅವೆಲ್ಲ ಈಗ ಸೆಕೆಂಡ್ ಹ್ಯಾಂಡ್ಲ್ ಅಲ್ಲರೀ ಒಟ್ಟು
ಸೆಕೆಂಡ್ ಅಂಡ್ರಿ ಎರಡ್ ಸಾವಿರದ ಹದ್ನೇಳು ಅಂತಂದ್ರ ಒಂದ್ ಲಕ್ಷದ ಮೂವತ್ ಒಂದ್ ಲಕ್ಷದ ಅರವತ್ತು ಒಂದ್ ಲಕ್ಷದ ಎಪ್ಪತ್ ಸಾವಿರ ಹೇಳ್ತಾರೀ
ಯಾಸವ್ರಿ
ಇಗ ಶಬ್ ತೋಲಕ್ವರಿ ಮೂರವರೆ ಮೇಲೆಗೖತ ನೋಡ್ರಿ ಹೊಸದ್ ತಗೊಂಡ್ರ ಹೊಸದೇ ಈಗ್ ತಗೊಂಡ್ರ ಹಳಿದರಿ ಬಟ್ ಆದರ ಹಳ ತಗೊಂಡ್ರ ಹೆಂಗ್ ಅಂದ್ರು ಮೈಲೇಜ್ ಬರುತ್ತೆ ರೀ ಹಳೆ ಗಾಡಿ ಈಗ ಹೊಸ ಗಾಡಿಗೆ ಏನ್ ಮಾಡೋಡನ್ರಿ ಇಲ್ಲದೆಲ್ಲೇ ಸೆನ್ಸಾರ್ ಕೊಟ್ಟೆನ್ದ್ರು ಆ ಸೆನ್ಸಾರ್ ಸಲುವಾಗಿ ಏನು ಗಾಡಿ ವರ್ಕ್ ಮಾಡಕ ಮನ್ಸೆ ಬರಲ್ಲ ಹಾಗಾಗಿ ಹಳೆಗಾಡಿನೇ ಬೇಟ ನನಗೆ ಅನಿಸ್ತದ್ರಿ ಲೋನ್ ಗಾಡಿ ಇ ಲೋನ್ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕು ಆದ್ರೂನೂ ಆತಾರಿ ಹಾ ಅಲ್ಲಿಂದ ಸ್ಟಾರ್ಟಿಂಗ್ ಆಗ್ತವ್ರೀ ಆದಿ ನೇಳು ಗಾಡಿಗಂತ್ರು ಹಾಗೆ ಆಗ್ತದ್ರೀ ಲೋನ್ ನೀವು ಈಗ ನೀವು ನೀವು ಎಷ್ಟು ಡೌನ್ ಪೇಮೆಂಟ್
ನೀವು ಒಂದ ರೇಟ್ ಮುಗಿಸಿರಿ ನಾನ್ ಮಾಡ್ಬೇಕಂತಲ್ಲ ಡೌನ್ ಪೇಮೆಂಟ್
ಅದ್ನೇಲ್ರಿ ಒಂದ್ ಅರ್ವತ್ತು ಒಂದ್ ಎಪ್ಪತ್ತರ ತನ ಬೀ ತಾವೀ ರಿ ಹದ್ನೋಡ್ರು ಇನ್ ಹೆಚ್ಚು ಕಮ್ಮಿ ಅಂತದ್ರೀ ಡ್ ಮಾತಾಡೋದು ಹಾ
ನಾವು ಎಷ್ಟ್ ಎಷ್ಟು ಕಟ್ರೆ ಬಿಡ್ತರಿ ಡೌನ್ ಪೇಮೆಂಟ್
ಆ
ಡೌನ್ ಪೇಮೆಂಟ್ ಎಷ್ಟು ಕಟ್ರ ಬಿಡ್ತೀರಿ
ನಲ್ವತ್ತು ಸಾವರು ಕಟ್ರೆ ನಾವ್ ನಿ ಗಾಡಿ ಬಿಡ್ತವಿ ಹಾ ಅಂದ್ರೆ ಹೊಸದಂದ್ರೆ ಮೂವತ್ತು ಮೂವತ್ತೆಂಟು ಮೂವತ್ತೊಂಬತ್ತು ಇಂಗದವ ಬಿಟ್ಟೆ ಬಿಡ್ತಾರೀ ನಾವು ಸ್ವಲ್ಪ ಗಾಡಿ ಚಾರ್ಜ್ ಅತಾದ್ ರಿ ಅದು
ಮತ್ತಅದೇ ಚೊಲೋ ಅಲ್ರರಿ ಹೊಸದ ತಗೊಳ್ಳೋದು
ಮ ನೋಡ್ರಿ ನೀವು ಹೊಸದ್
ಅಲ್ರರಿ ಮತ್ತ ಮೈಲೇಜ್ ಅದು ಅಂತಿರಲ್ರಿ ಅದಕ್ಕೆ ಸೆಕಂಡ್ ಕೇಳಿದೆ
ಅದೇ ಹೇಳೇತ್ನಲ್ರಿ ಇಂಜನ್ ಇಂಜನ್ ಜಬರ್ದಸ್ತ್ ಇರ್ತದ ಇದು
ಹೌದ ಹೌದು ನೋಡ್ರಿ ಮತ್ತೆ ಇದೇ ಒಂದ್ ಸ್ವಲ್ಪ ಎಚ್ಚ ಮಾಡಿ ಕೊಡ್ತೇ ಅಂದ್ರೀ ಮತ್ ಇದ ತಗೊಂಡ್ಬಿಡ್ತೇ ನಾವು
ನಾವ್ ಕೆಳ್ ನೀವ್ ನೋಡ್ರಿ ನೀವ್ ವಿಚಾರ ಮಾಡ್ರಿ
ಒಂದ್ ಇಪ್ಪತ್ತೆರಡು ಬಿಡಿತಿವಿ ನಾವು
ಕೆಸ ಡೌನ್ ಪೇಮೆಂಟ್ ಆದ
ಎಲ್ಲೋ
ನೀವು ಲೇಟ್ ಆದ್ರಿ ಈ ಏಳ್ನೂರ್ ಮೇಲ್ ಅದಲ್ ಅ ಎಂಟನೂರ ಒಂಬೈನೂರ ಇರ್ಬೇಕ್ರೀ ನಿಮ್ ಇಪ್ಪತ್ ಸಾವಿರ ಅಂತ
ಬಸಾರೆ ಎಲ್ಲಾ ಒಂಜೆ ಅಷ್ಟೇ ಬರ್ದರು ಅದಕ್ಕ ಅದಕ್ ಒಂದ್ ನೂ ಕಾಮ ಅಲ್ರಿ
ೀ ಒ ಎಂಟನೂರ ಒಂಬೈನೂರ ಇತ್ತ ಅಂದ್ರೆ ನಿಮ್ಗೆ ಇಪ್ಪತ್ ಸಾವಿರದಾಗ ಮಾಡಿ ಕೊಡ್ತೀನ್ಿ
ಇನ್ನ ಏಳ್ನೂರ ತೊಂಬತ್ತದ ಅಲ್ರಿ
ಏಳ್ನೂರ ತೊಂಬತ್ ಈಗ ಅಲ್ಲಿ ಬಾಳ ಪ್ರೆಸರ್ ಬರ್ತ ನನಗ್ ಪ್ರೆಸರ್ ಬರ್ತಿಲ್ಲ ಕಕನ ಏನಾದ್ರ ನಾ ಲೋನ್ ಮಾಡ ನ ನ ಇರ್ತಾರ ಲೋನ್ ಮಾಡ್ರ ಅವ ನೀವು್ ಹೋಗದ ನಾ ಹೇಳಂದ್ರೆ ಯಏರ್ ತಿನ್ ಬೇಕಾದ್ರ ಅವರು ಬಂದಿರ್ತಾರೆ ಅವ್ರು ಲೋನ್ ಮಾಡಾರ ಡ್ತರ ಯಾವಾಗಲ ಲೋನ್ ಮಾಡ್ತ ಲ್ಲ ಗಾಡಿಗಳಳ ಕಿತ್ತನಾ ಅಲ್ಲನು ಸಂಜಿ ತಗೊಂಡ್ಬಿಟ್ರಿ ನೀವನು ಬೇಕಾದ್ರೆ ಎಷ್ಟೊ ತ ಅವ್ರ ಬೆಲೆ ಡೌನ್ ಪೇಮೆಂಟ್ ಮಾಡ್ರಿ ಆದದ ನಮ್ ಗಾಡಿ
ಕಡ್ತೀರ ನಾವು ಅದಕ್ಕೆ ಹೇಳಿದ್ರ ಚಛಲೋ ಆತಂದ ನಾವತೆ
ನಾ ಹೇಳ್ತನ್ರೀ ಸಿವಿಲ್ ನೀ ಎಂಟನೂರ ಒಂಬೈನೂರು ರೂಪಾಯಿ ಇದ್ರ ಎಂಟನೂರ ಒಂಬೈನೂರ ತನ ಇದ್ರ
ಮತ್ತ ಅದಲ್ೀ ನಮ್ದ ಏಳ್ನೂರ ತೊಂಬತ್ತ ಅದ್ರೀ ಮತ್ತಸೂರುಿ
ಒಂಬತ್ ಆದ್ರಿ ಎಂಟನೂರ ಒಂಬೈನೂರ್ ಕೇಳಕತ್ತನ್ಿ ನಾನೇ ಮಾಡಡ ನೋಡಣಿ ನಾನ್ ನೀ ನೀವ್ ಬಂದ ಸ್ು ಗಾಡಿ ಅದು ನೋಡ್ರಿ ಗಾಡಿ ಅದು ನೋಡ
ಚ ಚದ ಸೇರಮ್ಮ
ನೋಡರಲ್ರರಿ ನೀವ್ ಅಂತರ
ಹ ಎಲ್ಲಿ ರ ಅಡ್ರೆಸ್ ಹೌದು ಇದು ಸ್ಪೆಂಡ್ರ ಸ್ಪೆಂಡ್ರ ಇಚ್ಚೆರಡು ಲಕ್ಷ ಎಲ ಸಿತಾವ್ರೀ
ಹ ಸೆಕೆಂಡ್ ಹ್ಯಾಂಡ್ ಬೈಕ್ ಆದ್ರೂ ಸಿಕ್ತವ ನೋಡ್ರಿ
ಹ ನಿಮ್ಮ ಇದ್ರಾಗ ಅಏನ್ೀ ನಿಮ್ಮ ಶೋರೂಮದಾಗೆ
ಎಲ್ಲ ಸಿಕ್ತವ್ ನಾವು ಎಕ್ಸ್ಚೇಂಜ ಬಂದ ಲ್ಲ ಹೌ ಗಾಡಿ ಗಲ್ಲ ಕಳ್ ಕರಿ ಏನ್ ಮಾಡ್ತರ್ತೀವಿ ಹಗೆ ಹ್ಮ್ ನಾವು ಹತ್ತು
ಒನ್ಸರ್ೀ ಬಜನ್
ಪರು ಆರಿ ಸಕೆಂಡ ಹಂಡ ಬಸ
ಸೆಕಂಡ್ ಹ್ಯಾಂಡ್ರ ಮತ್ತ ನಿಮ್ಮಲ್ಲಿ ಸೆಕಂಡ್ ಹ್ಯಾಂಡ್ ಬರ್ತ ಉಂತೀೀ
ಸೆಕೆಂಡಂಡ್ ಅವ್ರೀ ಕೊಂದುಡು ಗಾಡಿ ಡ್ಯಾಮೇಜ್ ಆದದು
ಅಮೆಜನ್ ರೀ ಅಂತ ಅಂತ ಕೊಡಿಸಬಾರ್ದ
ನಮ್ ಬರ್ತಿರೋರಿಗೆಂತ ಹರಿ
ಹೌದ್ರೀ ಮತ್
ಹೌ
ನೋಡಿ ಚಲೋಾರ ನೋಡಿ ಕೊಡ್ತರಿ ಯಾವ ಯಾವ್ರೀ ಎಸಶ ಯಾರ
ಏನು ಹ್ಮ ಅವಂಗಿರಿೀ ಹ್ಮ್ ಒಂದೂ ನೂರ ಇಪ್ಪತ್ತೈದರದ ಅದ್ರೀ
ಹಾಂ ಇ್ರ ಕ ಸೋಣ ಅನ್ನೂರ ಐವತ್ತು ರೂಪಾನ
ನೂರ ಐವತ್ತು ಅದ ಅಡ್ಡ ಅದನ್ರೀ
ಎಡ್ಡೆ ಕಡೆ ಅವರು
ಹ ಎಳ್ನೂರ್ ಇಪ್ಪತ್ತ್ರ ಒಂದ ಇರ್ತಲ್ರಿೀ
ಹ ಟು ಟ್ವೆಂಟಿ ಟು ಟ್ವೆಂಟಿ ಹ ಅ ಯಾವ ಮಂದಲ್ರೀ ಈಗ ಮತ್ತ ನೋಡಂದ್ರ ಅಂದರು ನೋಡ್ತನಿ ನಾನ್ ಈ ಸಲೇ
ಹೇಳ್ರಿ ಇದೇ ಮತ್ತ ಯಗ ಯಾಕ ನೋಡ್ತರಿ ರಂಡ ನೋಡಿ ಬಿಡ್ರಿ ಒಮ್ದ್
ಯಾವದ ನೋಡನ್ರಿ
ಎಷ್ಟ
ಯಾವದು
ರಾಜ್ ಒಂದ ಮೂತ್ತ ಆದ ರ್ರ ಅದು
ಹ ಆಕ ಬಾಳ ಜತರಿಗೆ
ಮತ್ತ ಹದ್ನೆಂಟ ರ ಮಾಡಕ್ ಹಕಲ್ರಿ ಗಾಡಿ
ಹದನೆಂಟರ ಮಾಡಲ್ ನೀವು ಹದ್ನೇಳರು ಮಾಡಲ್ ಆದ್ರೆ ಹೇಳ್ ನೋ ಒ ಮಾಡಲ್ಲ ನೀವು ಒಂದ್ ಮೂವತ್ತು ಕೇರ ನಾನು ಮುಂದೆ ಕೊಡ್ಲಕ್ ದಾರಿ ಎಲ್ಲಾ ಆದ ಹ ಹಾ
ಅ ನಾ ಪೂರಾ ಎಪ್ಪತ್ ಸಾವಿರ ಕೇಳದೆ ತೊಂಬತ್ ಸಾವಿರ ಕೇಳ್
ಹ
ಮನಾರ ಸಹ ಮೂವತ ಸಾವಿರ ಬುಡಸಿ ನು ಕೇಳಿದ್ರು
ನಿನ ಏನ್ ಮಾಡ್ ತಡಿ ಒಂದ ನಿ ಕೊಡ್ರಿ
ಅಲ್ಲಿಗ್ ಇಪ್ಪತ್ ಸಾವರಕ್ಕೇನ್ರೀ ಮತ್ತೆ ಎಲ್ಲ ನಮ್ಗ್ ಗಾಡಿ ಹೆಸರು ಲಾಭಕ್ಕ ಆದ್ರ ಅಲ್ಲಿಗೆ ಬರ್ದಾರ ನಮ್ಗ
ಹ ಬೇಕಾದ್ರ ನೋಡ್ರಿ
ವಿಚಾರನ್ರ ವಿಚಾರ ಮಾಡಿ ಪೋನ್ ಹಚಿನ್ರ ನಾನ ನಿಮಗ
ಭಾಳ ತೋ ಮಾತ್ರ
ಏನ್ ಕಮ್ಮ ಆತರಿ ಮೂವರ್ ಈಗ ಹತ್ ಸಾವಿರ ರೂಪಾಯಿ ಗಾಡಿ ಹೆಸರು ಮಾಡ್ಗಿ ಹೋಗ್ಬೇಕ್ರೀ ಇನ್ಸೂರೆನ್ಸ್ ಎಲ್ಲ ತಂಬಂದ್ರ ಬಾಳೆದಗ್ರಿ
ಇಲ್ರಿ ಗಾಡಿ ಅಂದ ಮ್ಯಾಗ್ ನಾವು ಅಂತ ಅಂದ್ಮೇಲೆ ಅವ್ ಎಲ್ಲ ಡೇಟ ಬರ್ತಾವು ಇದ್ರಿಂದ ನಾ ಬ ಲ್ಲ
ಮತ್ತತ್ ಅದೇ ಯ ಉಂಟಿ ಮ ಅಷ್ಟು ಮಾಡಿದ್ರ ಅಂದ್ರೆ ಆಗಕ್
ಮತ್ತ್ ಹಂಗೇರಿ ಅದ್ರದನ್ನ ಒಂದ್ ಜೀವನ ಆದ್ರೀ ಮತ್ ಎಲ್ಲಾ ತಿರೋಬೇಕು ಕೆ
ಬರಬರ್ ನೀವೂ ಹೇಳೋದು
ನಿವ ಕಮ್ಮ ಮಾಡಿದ್ರ ಮತ್ತೆ ನಾವು ಇ ಕವರ್ ಮಾಡಕೋತೀವಿ ಅದ್ರಾಗೆ
ಮತ್ರಿ ಕೇಳೋದ ಅದ ಹೇಳಿನಿ ನಮುಗು ತಾಲ್ ಬರಕತ್ತದ್ರೀ ಹಾ ಹಾ ಸರಿ ಸರಿ